ಹ
ಏನಿಲ್ ನೋಡ ನಿಮ್ದ.
ನಮ್ದುನು ಏನಿಲ್ಲ ನೋಡ್ರ ಎಲ್ಲಿದ್
ಇಲ್ಲೇ ಅಂಗಡ್ಯಾಗ ಇದ್ದೆ ಅಂಗಡ್ಯಾಗ ಗಾ ಗಾಡಿ ಮ್ಯಾಲ ಇದ್ದೆ ಯತಲಿಲ್ಲ ನೋಡಿಲ್ಲನಾ.
ಹ್ಮ್ ಗಾಡ್ಯಾಗ ಇತ್ತೇನ.
ಊರಿಗ ಹೋಗಿದ್ಯಾ ಒನ ಸ್ವಲ್ಪ ಊರಿಗ ಹೋಗ ಬಂದೇವ ಈಗ.
ಹಾ
ಊರಿಗ ಊರಿಗ ಹೋಗಿದ್ದೇವು ಹ ಜೋಟಿಗಿ ಅವ ಒಂದೆಡಡ ಪಾಕೀಟಗೋಳ ಕೊಡಾವಿದ್ದು.
ಹಾ ಹಾ ಹಾ
ಹೋಲ್ಕ್ ಹೋಗಿದ್ಯ ಕೊಟ್ಟಗೆಸೆ ಬಂಧ್ಯ.
ಏನ್ ನಿಮ್ಮ ನಿಮ್ಮ ಅಂಗಡಿ ನೀಮ್ ನಿಮ್ಮ ಹೊಲ್ಲಕ್ಕೆ ಕೊಟ್ಟಿದ್ಯಾ.
ಹ ನಮ್ಮ್ ಹೊಲಕ್ಕೆ ಒಂದೆರಡು ಪಾಕೀಟ ಹೋಗಿದ್ದ್ವು ಸಣ್ಣ ಅಲ್ಲೆವು ಮನ್ನೆ ಮಳೆ ಆಗಿತ್ತಲ್ಲಾ. ಅವು ನಾಟಿಲ್ಲಾ ಒಂದ್ ಸ್ವಲ್ಪ ಊರ್ದೆವು ಹಸಿ ನೆಲ್ದಾಗ ಇಟ್ಟರ ಈಗ.
ನವು
ಈಗ ಮತ್ತ ಮಳೆ ಬಂದ್ರ ಚಲೋ ಅದ ಮಳಿನೆ ಬರಲ್ದೋಟ.
ಇಲ್ಲಿ ಬಂತಪ್ಪ ಅಗಳೆ ಒಂದ ಹನೀನಿನಿ ಉದರಿತ ಮಳಿ.
ಎಲ್ಲಾ ಕಡೆ ಅಷ್ಟೇ ಹನೀನಿನಿ ಅದ. ಮಳಿ ಒತ್ತಿ ಬರಲ್ದು ಒಂದ್ ಸತಿ ಒತ್ತಿ ಬಂದು ಹೊಯ್ತು. ಇಲ್ಕಂದ್ರ ಕಲಾಸ ಇನ್ನೊಂದು ಒಂದ ತಿಂಗಳ್ತನ ಮಳಿನೆ ಬ್ಯಾಡ. ಅದ್ರಗ ಬರನುವಲ್ದು ಕಿಟ್ ಕಿಟ್ ಜುಟಿ ಜುಟಿ ಜುಟಿ ಮಾಡಿ ದಿನ್ನಾ ಬರ್ಬೇಕ ಅನ್ನಸತದ ಮಳಿ. ಹ ಹ ಜಿಟಿ ಜಿಟಿ ಬಂದ ನಾ ಮೂರ್ ನಾ ಮೂರ್ ತಾಸ ಹೊಡಿಬೇಕು ನಡಿತದ ಜಿಟಿ ಜಿಟಿ ಜಿಟಿ ಜಿಟಿ ಸ್ವಲ್ಪ್ ನೆಲನ ತೊಯ್ತಾವ. ಮಣ್ಣ ಅಂದ್ರ ಚಲೋ ಬೆಳಿ. ಬ ಎಲ್ಲ ಸಂದ ಬ್ಯಾಸ್ ಮಾಡದೇ ಮಾಡಿ
ಹೌದಪ್ಪಾ
ಸುಮ್ಮೂನ್ ಬರನು ಬರಲ್ದು ಹೋಗನ ಹೋಗಲ್ದು ರೊಕ್ಕನು ಖರ್ಚ್ ಮಾಡ್ಲಗತದ ರೈತರದ. ಬಂದ ಬಂತ. ಹೋಲ್ದಾಗ ಹತ್ತಿ ಹ ಮತ್ತೆ ಸತಿ ಮೇಲ್ ಮಾಡ್ಲಕ್ ಬಿಟ್ಟೀವಿ ಮತ್ತೆ ಹತ್ತಿನೇ ಹಾಕ್ ಬಿಟ್ಟಿವ ಮಲ್ಸ
ಹಾ ಮೇಲೆ ಸಲ್ಲಂತಲ್ಲ
ತೊಗರಿ ಬೇಳೆ ಏನ್ ಬೆೇಳೆ ಅದ್ರಾಗಿ ತೊಗರಿವರಿ ಬರಲ್ರಿ ಊಟ ಆಗ್ಯದ್ರಿ
ಹಾ
ಊಟ ಆಗ್ಯದ್ರಿ ಇಲ್ಲ ಅಣ್ಣ ಇಲೇ ಮನಿಗ ಹೋಗಿದ್ದೆರಿ ಹೋಗಿದ್ರ ಅಲ್ ಪಪ ಅದ ತೊಗರಿ ವ್ಯವರೀ ಬರಲ್ಲ ಮೆಣಸಿಕಾಯಿ ಮಾಡ್ಬೇಕಂದ್ರೆ ಚೆಂತನ ಹೂಲದಾಗ ಇರ್ಬೇಕಲ್ಲಿ
ಹೌದೌದು
ಸಿಕ್ಕರೆ ಬಂಪರ್ ಇಲ್ಲ ಅಂದ್ರ ಎರಡ್ ಎಕರೆ ಹೊಲ ಮಾರಬೇಕ
ಎರಡ್ ಎಕರೆ
ಹೂಲ ಮಾರ್ಬೇಕತದಾ ಮೆಣಸಿಕಾಯ ಮಾಡಿದ್ರೆ ಹಂಗಾದ ಅದರದ ಅತ್ತಿಂದ್ರ ಆರಾಮ್ ಲಾಭ ದಾಗ ಇರ್ತೀವಿ ಒಟ್ ಲಾಸ್ ಅಂದ್ರ ಆಗಲ ಅಷ್ಟೇ ಲಾಭನೇ ಇರಲಿಲ್ಲ ಪ್ರಾಫಿಟ್ ಸ್ವಲ್ಪ ಗಂ ಗಂಟೆ ಗಂಟೆ ನಾ ಬರ್ತದೆ
ಮಳೆನ ಬರಬೇಕಲ್ಲ
ಹ್ಮ ಸ್ವಪ ಹತ್ತ ಮಳ ಬಲ ಅಂದ್ರೆ ನಡತದ ನೀರ್ ಮೇಲೆ ನಡೀತದೆ ತಾನೆ ಬೆಳಿತದ ಎಕರೆಕೆ ಒಂದ ಐದಿನ ಬರ್ತದ ಲಾಸ್
ಹ್ಮ್ ಹ್ಮ್ ಎಷ್ಟ ಎಕರೆ ಆದ
ಅ ಒಂದ ನಲ್ವತ್ತ ಎಕರೆ ಹಾಕಿವಿ ಮಾಡಿವಿ
ಅಬ್ಬಬ ಎಲ್ಲ ನಿಮ್ಮವೆ ಏನ ಅಣ್ಣ ತಮ್ಮ ಅವರ ಕೊಡ್ಸೆ
ಷ ಎಲ್ಲರೂ ಕೊಡೇವ ಈಗನಾ ಕಡೆಗೆ ಏನಲ್ಲ ನಲವತ್ತ ಎಕರ ಮಾಡಿ ಏ ಇಲ್ಲ ಟೋಟಲ್ ತೊಂಬತ್ ಎಕರೆ ಅದ
ಅಬ್ಬಬ್ಬಾ ಹ್ಮ
ತಕ್ರ ಉಳಿಕಿದವು ಊರು ಅಲ್ಲ ಹೊರಗ ಹೊರಾಗಾವ
ಹ್ಮ ಹಾ ಹ್ಮ ಈಗ ಸುಂಬ ನಿಂಬಲ್ಲಿ ಇದ್ದಿದ್ದ ಆಟೆ ಮಾಡ್ಕ
ಹ ನಮಲ್ಲಿದ ಅಷ್ಟೆ ನಾವ್ ಮಾಡಿ ಹಾ ಅದ ಮತ್ತ್ ನಮ್ಮೇಲೆ ಬೆಲೆ ಒಂದ್ ಸ್ವಲ್ಪ ಬಾಜು ಏಳ ಎಕರೆ ತಗೊಂಡಿದ್ವಿ ನಾಕ ಎಕರೆ ಮಾಡಿವಿ ಇನ ಹ ಎರಡ್ ಎಕರೆ ಆದ‌ ಅದ್ರಾಗ ಎತ್ತಿನಿ ಹಾಕಿವಿ ಮತ್ತೆ
ಅದರಾಗನ ಹತ್ತಿನೇ ಹಾಕಿರಾ
ಹೇ ಅದೇ ಖಾಲಿ ಬಿಡಂದ್ ಮತ್ತೆ ಅತ್ತೆನ ಸಿಗ್ತದ ಮತ್ತೆ ಲಾಸ್ಟಿಗಿ
ಹೌದೌದೌ ಈಗ ನೀವೆನ ಮಾಡ ಈ ಸ್ಟೋರ್ ಮಾಡ್ಯಾರ ನೀವು
ಹಾ
ಸ್ಟೋರ್ ಮಾಡಿ ಎಕಡ ತಳತ್ತಾರ ಅತ್ತಿ
ಅತ್ತಿ ಬಂದು ಹೋಯ್ತಾರ ಅವರು ಅಕ್ಕ ಅತ್ತಿ ಅತ್ತಿ ಕಾಟನ್ ಕಡೆಕ್ ತೆಗಿತಾರ ಅದ್ರೊಳಗ ಒಂದು ಹಳ ಅದಿದು ಇರ್ತಾವಲ್ಲ ಕಾಳು ಅವು ಕಡೆಯಾಕ ಮಾಡದ ಅದ ಕಡೆಕ್ ಮಾಡಿ ಅವ ಒಬ್ರು ಹೋಯತಾರ ಇದ್ ಕಡೆಕ್ ಮಾಡಿದ್ರೆ ಇವ್ ಬೇರೆಯವರ ಹೋಯತಾರ
ಹ್ಮ್ ಹ್ಮ್ ಹ್ಮ ಕಡಕ್ ಬೀಜ ಕಡಕ್ ಮಾಡ್ತಾರನಾ
ಪಾಟ ಕೆಡೆಕ್ ಮಾಡ ಗೊು
ಹ್ಮ್ ಹ್ಮ್ ಯಾಕ
ಗೌರ್ಮೆಂಟ್ ದವರು ಬಂದುತಾರಲ್ಲ ಅತ್ತೆ ಹೊರಲೇಶ್ ಬರ್ತಾರಲ್ಲ ಎಲ್ಲಸ್ ಮಂದಿ
ಹಾ ಹಾ ಹಾ ಹ ಹ
ಇರ ಈಗ ಮತ್ ಕಾಟನ ಬೇಕು ಅತ್ತಿ ಬಟ್ಟಿ ಮಾಡಕ್ ಬೇಕು
ಹಾ ಹಾ
ಬೀಜದ್ ಲೇಸ್ ಎಣ್ಣಿ ಮಾಡ್ತಾರ ಎಣ್ಣಿ ಉತ್ಪಾದನೆ ಆಗ್ತದ ಅದರ ಲೇಸ್ ಹ ಆ ಬೀಜದಸೆ ನಾವ ಮಿಲನ್ಯಾಗು ಇಡಬಹುದು ದಿನ ಖರ್ಚ ಬಾಳ್ ಬರ್ತದ ಈಸದ ಅಷ್ಟೇ ಮಾಡಿವ ಮುದಿ ಇನ್ನ ಎರಡ್ ವರ್ಷದಾಗನ ಅದನ್ನು ಮಾಡ್ಬೇಕು
ಬಿ ಸದ ಬಿ ಸದ
ಹ ಹೌದಲ್ಲ ಅದೇ ಬೀಜಲ್ಲೇ ಸಣ್ಣೆ ಉತ್ಪಾದನೆ ಮಾಡದು
ಹ್ಮ್ ಹ್ಮ್ ಹ್ಮ್ ಹ್ಮ್
ಕೊಡ್ಬೋದು ಬೇರೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ
ಹ್ಮ ಎಲ್ಲ ಅಲ್ಲಿ ಮಲ್ನಾಗ ಎಲ್ಲ ಮತ್ತತ್ ರ್ಚ್ ಬಾಳ ಆಗ್ತದ ಅಂತ ಸುಮ್ಮನೆ ಮೈಂಟೆನೆನ್ಸ್ ಆಗಲ್ಲ ಅಂತ ಸುಮ್ಮ ಅಷ್ಟೆಮ ಆಗೆ ಸ್ವಲ್ಪ ಎರಡ್ ವರ್ಷ ಕೈ ಕುೂತ್ತೆ ಅಂದ್ರೆ ಅದನ್ನು ಮಾಡದು ಎರಡ್ ವರ್ಷ ಕೈ ಕುಂಂತ ಅಂದ್ರೆ ಅದು ಅತ್ತಿ ಅದ್ರ ಮಾಡಿ ಬಿಡದ್ ಬೀಜದ
ಬೀಜನ ಮಾರದಂದೆ
ಹ ಬೀಜ ಅದ್ರಲ್ಲ ಶಣ್ಣಿ ಅಲ್ಲೇ ಎಣ್ಣೆ ಉತ್ಪತ್ತನೆ ಆಗ್ತದೆ ಯಾವ್ದ್ ಮಿಶೀನ್ ಇರ್ತದ್ರಾಕಿ ್ರ ಎಣ್ಣ ಬರ್ತದೆ
ಈಂಗ ಎಣ್ಣೆ ಮಾರೋ್ರ ನ ಬರೀ ಬೀಜ ಮಾರೋ್ರ
ಇಲ್ಲ ಹಂಗಲ್ಲ ಎಣ್ಣೆ ಬೀಜಿ ಹತ್ತಿ ಒಟ್ಟು ಹತ್ತೆ ತಗತೀವ ರೈತರ ಬೆಲ್ಲಿ ಒಂದ್ ಮ ಇರ್ವ ಅದಾಗ ಹಾಕಿದ್ರ ಅಿ ಕಡೆ ಆಗ್ತದ ಬೀಜ ಒಳಗ ಹತ್ತಿ ಒಳಗ್ ಬೀಜ ಇರ್ತಾವ ಹಳ್ಳು ಇರ್ತಾವ ಕಳ್ಳು ಎಂಟ ಎಂಟ ಅಂದ್ರ ಅವವು ಕಡೆಕತ
ಹ್ಮ
ಹೌದು ಒಂದ್ ಮಾರ್ಕೆಟಿಗೆಗ ಹೋ್ತದೆ ಇದು ಒಂದ್ ಮಾರ್ಕೆಟಿಗೆ ಹೋಗಯ್ತದೆ ಹ್ಮ್ ಅದ ಅವದಲ್ಲ ಈಗ ಬಸ್ಸ ಹೇಗಿತ್ತು ತಯಾರಾಗುವ ಎಲ್ಲ
ಹೌದೌದೌದು ಹತ್ತಲಸ ಹ್ಮ್
ಒಳಗ್ ಬೀಜಾರದ್ರ ಅದ್ರಲ್ಲೇ ಚಂಡಿ ತಯಾರ ಆತದ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಎಣ್ಣ ಇರ್ತ ಅದು ತಯಾರ ಬಾ ಮಾರಕ ಹ್ಮ್ ಇ ಯತಿಗಿ ಡಿಸ್ಟಿಕ್ಗೆ ಬಾಳ ಅಚ್ಚ ಇಲ್ಲಿ ಳ ಬಾಳ ಅಚ್ಚರಿದು
ಹ್ಮ್ ಹ್ಮ್ ಅವ್ರಿಗೆ ಹೆ್ ಕೊಡವ ಅತ್ತ ರೇಟ್ತ್ ಮಾಡ್ಕೊಡವ
ಹ್ಮ ಸಿ ಸಿ ಐದವ್ರು ಬಂದ್ ಹೇತಾರೆ ನಮೀಗ
ಹ
ಸಿ ಇರ್ತದ ಅವರೇ ಬಂದುೋಯ್ತಾರೆ ಎಷ್ಟೇ ಇತ ಇರ್ತದ ಅದ ಒಂದ್ ಚೂಟ್ ಶೂಟ ಇರ್ತದ ಕುಂಟಾ ಕುಂಟಾಲ್
ಅಲ್ಲ ಈಗ ನೀವು ರೈತ್ರಿಗೆ ಬರ್ಷ್ಟಕಂತರಲ್ಲ
ಹಾ
ಅವ್ರಿಗೆ ಹೆಂಗ ಕೂಡ ತಂದೆ
ಇಲ್ಲ ಅವ್ರಿಗೆ ಕಡ ಕಡಕ್ ಮಾಡ್ತೇವಲ್ಲ ರೈತರಿಗೆ ಕೂಡದ
ಹ್ಮ್್ಮ್ ರೈತ ರತ್ತ ಕೊಟ್ಟ
ಅದೇ ಹ ಅದೇ ಎಂತ ಹೆಂಗ್ ಎಂಟ ಸಾವಿ ಒಂಬತ್ತು ಸಾವಿರ ರೂಪಾಯಿ ಎಮ್ ಆರ್ ಪಿ ಎಮ್ ಆರ್ ಪಿತ್ಂದ್ರ ಈ ಅಷ್ಟೇ ಗೌರ್ಮೆಂಟ್ ದ ಸ ಸಿ ಆರು ಕೊಡೋರಿಗೆ ಒಂಬತ್ ಸಾವಿರ ಹಂಗೆ ಕೊಡ್ತಾರ ಕಡಕ್ ಒಂದ ಕಡಕ್ ಎಂಟ ಸಾವಿರ ರೂಪಾಯಿ ತೊಂತಾರೆ ಹೊರಾಗ ಹಿಂಗ ೇ ಸಾವ ಸಾವಿ ನೂ ತ ನಮ್ ಕೊಡ್ತಾರೆ ಒಂಬೈರ್ ಸಾವಿರದಂಗ ವ್ಯಾಪಾರಸ್ತಾರೆ ಯಾಕಂದ್ರೆ ಗೌರ್ಮೆಂಟ್ ಕೊಡಬೇಕಂದ್ರೆ ಒ ತಿಗಳ್ಬೇಕು ರೊಕ್ಕ ಬರಕ್ಕದರು ಗೌರ್ಮೆಂಟ್ ಕೊಟ್ರ ಒಬ್ಬರುೊಬ್ರು ಪೇಷೆಂಟ್ ಇರಲ್ಲ ಒಂದ್ ತಿಂಗಳ ತರ
ಹೌದೌದು ಹೌದ ಹೌದುದು
ಈಗ ಒಂದ ಎರಡ್ನೂ ರೂಪಾಯಿ ಕಮ್ಮೆ ಕಿರ್ತಾರ ಆಯ್ತಾ ಅವ್ರ ಕೊಟ್ಟು ಅವ್ರ ಕೊಟ್ಟು ನಡೀತವೆ ಅದು ಬಾಳ ಒ ಇರ್ದ ಕ ಚಾಪರ್ ರ ಲೆಕ್ಕ ತ ಇ ಯಾದಗಿ ಡಿಸ್ಟ್ರಿಕ್ ಒಂದು ಮೂವ
ಹೌದೌದು ಹ ನೀವ ಎಲ್ಲಿ ಮಾಡಕ್ಂತರಿ
ಈ ಕಡೆ ಗರುಬರ್ ರೋಡ್ ಕೊಡ್ಚಿ ಅಂತ
ಹ್ಮ್ ಹ್ಮ್ ಹ್ಮ್
ಲಕ್ಷನಪುರ ಕೊಡಚಿ ಸುತ್ತ ಆರಳ್ಳ ನಮ್ದೇ ಅ ಇಲ್ಲಿ ನಂಬಲ್ಲೇ ಹಯ್ತಾರೆ ಬೀಜ ಬೀಜ ಎಣ್ಣೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದಾ
ಹ ವರ್ಸ ಆಯ್ತ್ ನಂಬಲ್ಾರ ಅವರು ಅಲ್ಲಿ ಅವ್ರ ಊರಾಗ ಮಾಡಿದ
ಹ್ಮ
ಶಾಪುರ್ ಲ ಇಪ್ಪತ್ತು ಕಿಲಮೀಟರ್
ಹೌದಾ
ಹಾ ಅವ್ರೆಲ್ಲಿ ಹೋಗಲ್ಲ ನಮ್ ಬುಟ್ಟೆ ಎಲ್ಲಿ ಕೊಡೋದಲ್ಲ ಅವ್ರು
ಹ್ಮ್
ನ ಒಂದ್ಾದ್ಮೇಲೆನ ಒಂದಲ್ಲಿ ನಾವ್ ಯಾಕ ಮಾಡ ಮಾಡೇ ಇದು ಎರಡ್ ವರ್ಷ ಆಯ್ತವ್ರರು
ಹ್ಮ್ ನೀವು ಈ ಕಟ್ಟಕ್ ಕುಂತರ
ಈಗ ಅದು ಪೂರ್ತಿ ೋಳಗ ಆಗ್ತದ ನಮ್ದಿ ಒಳಗ ಆತದಗ
ಹ್ಮ ಹ್ಮ ಹ್ಮ
ಮೇನ್ಗಿರಕಯ ಏ ಮಂದೆ ಫುಲ್ ಪರಿಚಯ ಎಲ್ಲಾ ನಮ್ದ ಬಿಗ್ರ ಅದ ಕಡೆ ಕಡೆ ಎಲ್ಲ ಅವರು ಸತ್ತ ಆರ ಆರು ಏಳು ಏಳಳೆ ನಮ್ದೇ ಆ ಕಡೆ
ಹ್ಮ್ ಹ್ಮ್ ಬೇಜಾರಣ
ಹ್ಮ ಏಳ ಹಳ್ಳಿ ಬಂದ್ರೆ ಸಾಕು ಆ ಕಡೆ ಹೊತ್ತತಿ
ಹೌದೌದೌದು ಸಾಕ
ಎಲ್ಲಾ ಈ ದಂದನ್ ಬ ಕಮ್ಮಿ ಆಗ್ಬಿಟ್ಟು ಈಗ ಎಲ್ಲ ಕಾಂಪಿಟೇಷನ್ ಇಚ್ಬಿಟ್ಟ ಲಾವೆಲ್ಲ ಏನಿಲ್ಲ ಮಡಿಕಲ್ಲಷ್ಟ ಎಲ್ಲ ನೋಡುವ ಮೆಡಿಕಲ್ ಚಲೋ ಅವ್ರ ಎಷ್ಟ ಅಂತಾರ ಅಷ್ಟು ಕಮ್ಮಿ ಇಲ್ಲ ಏನಿಲ್ಲ ಅವರೇ ಸಮಯ ಅವರೇ ಸಮಯ ಗ ಡಿಸ್ಕೌಂಟ್ ಹೇಳಿದ್ರೆ ಯಾರ ಏನಾನ್ರಿಗೆ ಹ್ಮ ಬೇಗ ಲೇರ್ಚಿಗೆ ಹೇಳಿ ಅದೇ ರೇಟಿಗೆ ಡಿಸ್ಕೌಂಟ್ ಕೊಟ್ಟಬ ಬಿಡ್ತಾರ ಅವ್ರರು
ಆಯ್ತು ನಿಂದ್ರ ಬರ್ದಲ್ ನೀನು ಮಾಡಕ್ಡಕ್ಂಂತ
ಹ್ಮ ಆಯ್ತ ಅದ ಒಂದ್ ಸ್ಟಾರ್ಟ್ ಮಾಡ ನೋ ಇೋ ಒಂದ್ ವರ್ಸ್ ಬ ಎರಡ್ ವರ್ಸ್ ಬೇಕು ನೋಡು ಸರ್ಟಿಫಿಕೇಟ್ ಕೈ ಬರ್ಬೇಕಾದ್ರ ಹಾ ನಿಮ್ಗ್ ಒಂದ್ ವರ್ಷ ನಮ್ಗೆ ಎರಡು ವರ್ಷ
ಹ್ಮ್ ಎರಡು ವರ್ಷಾ ನಮಗೆ ಒಂದು ವರ್ಷ
ಹ ಎಕ್ಸಾಮ್ಯ ಮಾರ್ಚ್ನಗಿತ್ತ ಯಾವ ತಿಂಗಗಳಗತ್ತ ಮೊನ್ನೆ
ಯ ಹದು
ಅದೇ ಸ ದಫಾರಂ
ಯಾವಾಗತ್ತು ಮಾರ್ಚ್ನಗತ್ತು
ಅಂದ್ರ ಮತ್ ಮಾರ್ಚಿಗೆ ಬರ್ತದಂದೇನ್
ಇಳಕಾಲ ಹೆಚ್ಚಕ ಮಾತ ಈ ಮಾರ್ಚ್ನಾಗಿದ್ದು ಮಾರ್ಚ್
ಹ್ಮ ಈ ಮತ್ ಮಾರ್ಚಿಗೆ ಬರ್ತಂದ ಏನ್ ಹೌ ಜತ ಬಳ ದೂರತ
ಹಾ
ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಂಬರ್ ನವೆಂಬರ್ ಡಿಸೆಂಬರ್ ಜಾನವರಿಫೆಬ್ರವರಿ ಮಾರ್ಚ್ ಅದು ಆರವರೆ ತಿಂಗಳು ಅದಿನ ಅಷ್ಟ ಎಳ ಬಿದ್ದ ಇರ್ತವ ನಮ್ದು ಜಲ್ಲಿ ಬರ್ ಜಲ್ಲಿ ಕೆಡೆ ನಂದರ್ತದ ತಾಳ ಅ ಒಂದೊಂದ್ ವರ್ಷ ಕೂಡ್ಬೇಕಲ್ಲ ಬ್ಯಾಸ್ರ ನೋಡ್ರಿ
ಇಲ್ಲಿಕ್ಕ ಮುಗರ್ತ ಅಂದ್ರೆ ಊರಿಗೆಗ್ ಬರ್ತಾ ಇಟರ್ನೆಟ್ತ್ತಿಗೆ
ಇಲ್ಲ ಊರಿಗಲ್ಲ ಇಲ್ಲೇ ಊರಿಗೆ ಹೋಗಿ ಏನಲ್ಲ ಇಲ್ಲ ಏನು ಮಾಡದೆಲ್ಲ
ಇ ಾಪ್ ಆರ ಾಪ್
ಹ್ಮ ಶಾಪುರ ಇದೆ ಊರ್ ಸೇರಿದ ಮತ್ತಿ ಕಡ್ತಾರ ಅಂತ ಕಳ್ಸಲ್ಲ ಅದ ಶುದ್ದ ಆಗಿರ್ತಾರೆ ಮತ್ತೆ ತುರಿ ಹೋದ ಕೆಡತಾರ ಹುಡುಗರು ಅಂತ ಕಳ್ಸಲು ಆ ಹ್ಮ ಆಯ್ತಾರನ ಬಿರಲ್ಲ ಜಲಿ ಊರಾಗ ಹೋದ್ರೆ ಕುಡಿಯೋದ ತಿನ್ನೋದ ಹುಡುಗರು ಇರ್ತಾರಲ್ಲಿ
ಹಾ
ಎಲ್ಲ ಕೆಲ್ಸ ಬದಾಗ ಹಾಳ್ ಮಾಡಿ ಬಿಡ್ತಾರೆ ಊರಾಗ ಇದ್ ಉ್ದಾರ ಅಲ್ಲ ಅಂತ ಹೇಳೇಳಿೇಳ್ಕೊಂಡ್ ಬರ್ತಾರೆ
ಹ್ಮ್ ಹ್ಮ್ ನೀ ಮಾಡ್ತಾನ ಕುಡತನ
ಹ ಹಂಗ್ ಮಾಡಳ್ಬಾರ್ದಂತ ಈಗಡೆ ಹೇಳ್ಕೊ ಬಂದಾರ ಊರಗದ ಸಧ ಆಲ್ಲ ಇಲ್ಲಿ ಯಷ್ಟ ಭೌತ್ಯಾಟ ಮಾಡಿದ್ರೆ ಬಡ್ತಾವೇಟ್ ಇಲ್ಲಿ
ಹ್ಮ ನಿ ತಡಪ್ಪ ಓಡ ತಾನಾನ
ಹಕ್ಕ ಮಾಡಂಗ ಅವ್ರೇ ರೂಪಾಯ ಕರ್ಚಿ ಮಾಡಲ್ಲಾವು ಏ ದುಡ್ಡ ಕರ್ಚಿ ಮಾಡಿ ಆಾಿ ಗುತಾರ ಅವೆಲ್ಲ ಮಾ ಕಟ್ಟಚ ಹ್ಮ್ ನ ಮನೆಂಗತ್ತ ನಾ ಹೆಂಗಗೆ ಬರ್ದು
ಹ್ಮ್ ಮತ್ತೆ ನಿನ್ ಖರ್ಚಿಗೆರೋಕಲ್ಲ ತೊಪ ಕೊಡ್ತಾನೆ
ಹಾ್ಖರ್ು ಏನು ಮಾಡಲ್ಲ ನವು ಇಸ್ಗ ಒಂದ್ ರೂಪಾಯಿಸ್ಗೆಂದಿಲ್ಲ ಸ ನೂರ್ದಾಗ್ಲಸ ಒಂದ ರೂಪಾಯ ಎಲ್ಲ ನ ಏನಾನ ಹೊರಗ ಹೋಗೋದ ಈಗಿಲ್ಲ ಅ ಎಗ ಹೋಗೋದತ್ತ ಇಗೋದು ಆಯ್ತ ಕೂಡೋದು ನಿಂತ ಹೊರಗೆ ತಿಂತೀವಿ ಗಿರಕ್ ತಿಂತೀವಿ ಅಂದ್ರೆ ಒಂದ್ ರೂಪಾಯಿ ಸಿಕೊಂಡಿಲ್ಲ
ಹ್ಮ್
ಇನ್ನು ನಮ್ ನಾವೇ ಎಲ್ಲೇ ನಾ ಸಜ್ಜ್ ಅಡಗೈಐತೆ ಇಲ್ಲ ನಮ್ಮಪ್ಪ ಕೊಟ್ಟಿರ್ತಾನೆ ಆಯತತೆ
ಹಾ ಹಾ ಹಾ
ಹೆಂಗೆ ಸಿಗಲ್ಲ
ನ ಲ ಚೆನ
ಹ ಆಯ್ಕೊ ಗೊತ್ತ ಹೊರಗ ಇದದಾಗ ಏನ್ ತಿನ್ನೋದಿಲ್ಲ ಚಟನಿ ಎಲ್ಲ ಅಂತ ತಿಳ್ಕಂದಾರ ಹ ಹೌ ಹಂಗಫ ಕೂಡಿರ್ತ ಅಲ್ಲ ಎಲ್ಲ ಸಿಿಕ್ಕ ಒಬ್ಬರು ಮಾಡಕ ಇನ್ನೊಬ್ಬರು ಮಾಡಿ ಮಾಡಿ ಅನಟಿಗೆ ಕೆಟ್ಟ ಬಿಿಡ್ತದೆ ಹ್ಮ್ ಸುನ್ಯಾಗ ಹಚ್ಚಿದೆ ಅಂತ ನೀನ ಫೋನ್ ಅಚ್ಚೆ ನನಗ
ಹಾ
ಯಾಕು ಇಲ್ಲ ಇದು ಸುಮ್ಮ ಯಾಕಗ ಯಾಕ ಈ ನೆಸಂದಿರಪ್ಪ ಅಂದ ಯಾಕೆ ಬರೋದ ಬಿಟ್ಟ ಈ ಕಡೆ
ಹ್ಮ್ ಅಂಗಡಿ ಕಡೆ ಅಲ್ಲಿ ಅಗ್ಲ ಎರಡ್ ದೂರದ
ಅದೇ ಅವಾಗ ದಿನ ಬರ್ದಿದೆ ಯಾಕ ಿ ಬರದೇ ಬಿಟ್ಟಾನ ಬಾಳ ಬಿಜ್ಜ್ ಇದದಪ್ಪ ಅಂದೆ
ಹ್ಮ
ಒಟ ಬರೋ ನಿನ್ನ ಹೆಚ್ಚಿದ ಬರ್ತೀನಿ ಅಂದ್ರೆ ಸಂಜೆೆಗೆ ಬರ್ಲಿಲ್ಲ ಏ ಅ ಅಚ್ಚಿ ಏನ ಸುನ್ಯಗ
ಹ್ಮ ಅಚ್ಚಿಲ್ಲ.
ಅಚ್ಚಬೇಕು ಡ್ಯೂಟಿ ಮೇಲೆ ಇರತನ್ ನನ.
ಡ್ಯೂಟಿ ಆದ ಹಸ್ತನಿಂದ್ರು ಮತಾ ಇದಾಕಿ